ಹಲೋ.
ಕೆಲ್ಸತದರಿ.
ಹಾ ಕೆಳ್ಸಕತ್ತದಮ್ಮ ಪಾರ್ವತಿ ಎಲ್ಲಾ ಆರಾಮಿದಿ.
ಹಾ ಆರಾಮ್ರೀ ನೀವ್ ಆರಾಮ್ರರಿ.
ಹಾ ನಾನು ಆರಾಮಿದೀನಿ ನೋಡವ ಏನ್ ಮಾಡ ಆತೀರಿ ಸಂಜಿಕ್ ಅಡಗಿ ಮಾಡಿರಾ.
ಹಾ ಮಾಡವ್ರಿ ನೀವ್ ಮಾಡಿರಿ.
ಮಾಡ್ಬಕ್ವ ನಾನು ಈಗ ಹೊರಗ್ ಹೋಗಿದ್ದ್ಯಾ ಈಗ ಸಂಜೆಗ್ ಬಂದ ಎಲ್ಲಾ ಅಡ್ಗೆ ಮಾಡ್ಕೊಬೇಕ.
ತಡನೇ ಆಗ್ಯದಲ್ರಿ ಅಲ್ಲಿದ್ದ್ ಬಂದ್ ಮತ್ತ ಇನ್ ಮಾಡದ್ರೊಳಗೆ.
ಹಾ ಹಂಗೆ ಒಮ್ಮ ಜಲ್ದಿ ಬಂದಿರ್ತೀನಿ ಒಮ್ಮಮ್ಮ ತಡ ಆಗಿರ್ತದ. ಹುಡುಗರು ಊಟ ಮಾಡ್ಬಿಡ್. ಹಂಗೆ ಉಂಡು ಹೋಮ್ ವರ್ಕ್ ಮಾಡ್ತಾರ ಅಡಗೆ ಮಾಡತನ.
ಹಾ ಹಾ ಅದ್ರ ಭ ಎರಣ ಆತರಿ. ದೀನ್ನಾ ಮಾಡ ಅಲ್ಲಿ ಮಾಡಿ ಮತ್ತ ಇಲ್ ಬಂದ್ ಮಾಡ್ಬೇಕಲ್ರರಿ.
ಹ ಏನ್ ದಿನ ಏನ್ ಇರಂಗಿಲ್ಲ ನಮ್ ಏನ್ ವರ್ಕ್.
ಹಾ ರೀ.
ಹಿಂಗೆ ಯಾವಾಗಾರ ಏನಾರ ಕಾಲ್ ಬಂದಿದ್ರು ಅಂದ್ರೆ ಯಾರ ಹೇಳಿದ್ರ ಅಂದ್ರ ಹೋಗಿರ್. ತ್ತಿವ್ ಸ್ವಲ್ಪ ನ್ಯಾಯ ಅದ್ ಇರ್ತಾವಲ್ಲಾ ಮಹಿಳೆಯರ ಸಲಂದ.
ಹಾ ಹಾ ರೀ.
ಹಾ ಅಂತದ್ರಾಗ ಹೋಗಿರ್ತೇವಿ ನಾವು.
ಏನ್ ಮಾಡ್ಬೇಕಲ್ತ್ತೀರಿ ಸಂಜೆಗಿರಿ.
ಸಂಜಿಕ ಮಧ್ಯಾಹ್ನದಾಗ ರೊಟ್ಟಿ ಮಾಡಿದ್ದೆ ಅವ್ರಿಗೆ ರೊಟ್ಟಿ ಉಂಡಾರ ಇನ್ನೊಂದ್ ಎರಡು ರೊಟ್ಟಿ. ದಾವ ಒಂದಿಟ್ಟು ಏನಾರ ಸ್ನಾಕ್ಸ್ ಮಾಡ ಅಂತಾರ ನಮಮ್ಮ ಹುಡುಗರು ಏನಾರ ಒಂದ ಇಟ್ಟು.
ಹಾ ರೀ.
ನೋಡ್ಬೇಕು ಏನಾರು ಒಂದಿಷ್ಟ್ ಮಾಡ್ಯಾರ ಕೊಟ್ಟ ಬಿಡ್ತೀನ ಒಂದಿಷ್ಟು. ಉಪ್ಪಿಟ್ಟನ ಅವಲಕ್ಕ್ಯನ ಮಾಡ್ತೀನಿ.
ಅದೇ ಮಾಡ್ರಿ ಇವಾಗ ಮತ್ತೆಲ್ಲ ಚಪಾತಿ ಪಲ್ಯ ಎಲ್ಲ ಮಾಡ್ಕೂತ್ಕೋತ ಟೈಮ ಆಗಿ.
ಹಾ ಹಂಗ ಆತು ನಮ್ಮ್ನೆಯವ್ರು ಇಲ್ಲ ಊರಿಗೆ ಹೋಗ್ಯಾರ ಅವ್ರರು ಗಂಡ್ಮಕ್ಳ ಇದ್ರ ಮನ್ಯಾಗ ಅಡ್ಗೆ ಮಾಡ್ಬೇಕ ಆತದ.
ಹೌದ್ರಿ ಇವ್ರಾದ್ರ ಏನ್ ನಡೀತದ ಇವ್ರಗಾದ್ರರು ಭಿ ಇಂತದ್ದೇ ಬೇಕಾಗಿರ್ತದ್ರೀ.
ಹ ಹುಡುಗರು ಸುಮ್ಮತ್ ಚಂತನ. ಹೊರಗೆ ಹೋಗೋದು ಮಾಡೋದ ಇದ್ದಾಗ ಬರೀ ಅನ್ನ ಸಾರ ಅದು ಮಾಡಿರ್ತಿನಿ ಮನ್ಯಾಗ ಇದ್ದಾಗಾರ ಸ. ಚಲೋ ಮಾಡ್ಬೇಕಂತತ್ ಮಾಡಿರ್ತಿನೀ ಒಂದೊಂದಸಲ.
ಹಾ ಹಾ ರೀ.
ಹಂಗೆ ಇರ್ತದ. ಹ ಮತ್ತ ನಿಮ್ ಮನ್ಯಾಗ ಏಸ್ ಬಂದಿ ನಿಮ್ದೇನ್ ಏನ್ ಮಾಡ್ತಿ ಅಂತ ಒಂದ್ ಸ್ವಲ್ಪ ಪರ್ಚೆ ಮಾಡ್ಕೊತಿಯ ಅವಿ ನಿಮ್ದು.
ಹ ಮಾಡ್ಕೊತನ್ರಿ ನಾವ್ ಮೂರ್ ಜನ ಇದೇವ್ರೀ ಹೆಣ್ಮಕ್ಳ್ರೀ.
ಹೌದಾ ಏನ್ ಕಲೆಯಕ್ಕಥರ ಅವರು.
ಅ ನಾ ದೊಡ್ಡಕಿ ಅಕ್ಕಂದು ಎಮ ಎಸ್ ಸಿ ಮುಗ್ದದ ರೀ ಅವ್ರದು ಇವಾಗ ಮದ್ವೇ ಮಾಡ್ಕೊಟ್ಟವ್ರಿ ಒಂದು ಆ. ತಿಂಗಾಯ್ತ್ರಿ ಮದ್ವೇ ಆಗಿ.
ಹೌದಾ ಹಾ.
ಹಾ ಎರಡನೇದಕಿ ನಾನೇ ರಿ ಬಿಕಾಂ ಮುಗ್ದದನಂದು.
ಬಿ ಕಾಮ್ ಮುಗ್ದದ.
ಹ ಬೀಕೊಮ ಮುಗ್ದ್ರೀ ಮುಂದೆ ಎಮ್ ಕಾಮ್ ಮಾಡ್ಬೇಕಕ್ ಅನ್ನತ್ತೀನಿ. ನಮ್ ತಂಗಿ ಒಬ್ಕಕ್ ಹಾದ್ರ ಹನ್ನೆಣ್ಣೆ ಕಲೀತಾಳ ಇವಾಗ.
ಆಾಕೆನು ಕಲ್ಯಕತ್ತಾಳ ಮಾಡ್ಬೇಕ.
ಆ ರೀ-
ಎಮ್ ಕಾಮ್ ಎಲ್ಲಿ ಮಾಡ್ಬೇಕಂತ್ ಮಾಡಿ.
ಮಾಡ್ಬೇಕ್ರೀ ಮೈಸೂರ್ಕ್ ಇಲ್ಲ ಧಾರವಾಡಕ್ ಮಾಡ್ಬೇಕ ಅನ್ಕೊಂಡಿದ್ರಿ.
ಹೌದಾ ಚಲೋ ಐತೆ ಧಾರವಾಡ ಚಲೋ ಅದ ಅಲ್ಲಿಿದು ಶಿಕ್ಷಣ ಬಾರಿ ಚಲೋ ಐತೆ ಅಲ್ಲಿ.
ಹಾ- ಅದ ಅದ್ಕ ನೋಡ್ಬೇಕ ಅಂತ ತಕ್ಷಸನ್ೀ ನ ಮಾಡೇನ್ೀ ನಮ್ ತಮ್ಮ ನಾ ಇಬ್ಬರು ಹಚ್ಬೇಕ ಅದೇವ ನಮ್ಮ ಹುಷಿ ಮಗಬ್ಬ ಅನರೀ.
ಹಾ ಹಾ ಇಬ್ರು ಒಂದೇ ಕ್ಲಾಸ್ಮಂಟಾನ ನೀವು.
ಹಾ ಹಾ ಅದಕ್ಕೇರಿ ಒಮ್ಮೆ ಹಚ್ಬೇಕ ನಕೊಂಡಿ.
ಹ ನೋಡಿ ನೋಡಿರೆನ ಏನಾರ ಚೆಕ್ ಮಾಡಿ್ರರಿ ಆನ್ಲೈನ್ದೊಳಗ ಧಾರವಾಡದ್ದು ಕಾಲೇಜ್ದ್ದು.
ಕಾಲೇಜ್ ಅಂದ್ರ ಅವ ಇವಾಗ ಅಲ್ಲೇ ಕಲ್ತ್ ಬಂದನ್ೀ ಇವಾಗ ಡಿಗ್ರಿ ರೀ.
ಹಾ ಅಂದ್ರೆ ಗೊತ್ತಿರ್ತದ ಅವ್ರರಿಗೆಲ್ಲಾ.
ಅೆ ಗೊತ್ತಿರ್ತದ ನಾ ಕೇಳೋಣ ಇದ್ರ ಮೈಸೂರ್ ಖಚಾಮ ಅಂತ ಅನ್ನತನ್ವ.
ಹಾ ಹಾ ಮೈಸೂರ್ಕ ಮೈಸೂರ್ದ ಅಷ್ಟೊಂದು ನಮ್ಗ್ ಗೊತ್ತಿಲ್ಲ ಆದ್ರೆ ಧಾರ್ವಾಡದಾಗ ಆದ್ರೆ ನಮ. ಕ್ಲಾಸ್ ಮೇಟ್ಸ್ ಅದೆಲ್ಲಾ ಅಲ್ಲೇ ಮಾಡ್ಯಾರ ಎಮ್ಟಕ್ ಅದೆಲ್ಲಾ ಅಲ್ಲೇ ಮಾಡಿದ್ರ.
ಹೌದ್ರಿ.
ಹಿಂಗ ಕೇಳಿದ ಪ್ರಕಾರ ಆದದ್ರೆ ಧಾರವಾಡ ಚಲೋ ಅದ್ ಮೈಸೂರದ ಅಷ್ಟಂದ್ ನಮ್ಗ್ ಗೊತ್ತಿಲ್ಲ ಅಷ್ಟ್.
ಹಾ ಹಾ ಅಂದ್ರೆ ಅವ ಅಲೇಕ್ಕ. ಅದೇ ಅಂದ್ರೆ ಅಲ್ಲಿಓದ ವತಾವರಣ ಅದ ಬಿಡ್ರಿ ಇದ ಧಾರ್ವಾಡ್ನಾಗ ಜಾಸ್ತಿ ಜನ ಅಲ್ಲೇ ಹದ್ತಾರಲ್ಲ ಓದಕ್.
ಅದನ್ನೇ ಹೆಸರುವಾಸಿ ಆಗದಲ್ವಾ ಧಾರ್ವಾಡ್ದ ಶಿಕ್ಷಣಕ್ಕೆ ಬಾಳ ದೊಡ್ಡದ. ಮಹತ್ವ ಕೊಡ್ತದಲ್ಲಿ ಆ ಊರ್.
ಹೌದ್ರಿ ಹೌದ್ರಿ. ಅದೇ ನೋಡ್ಬೇಕ್ರೀನಾ ಯಾವ್ದ್ ಆಗ್ತದೆ ಎರಡರೊಳಗೆ ಒಂದ್ ಮಾಡ್ಬೇಕಕ್ ಅನ್ನತೀವ್ರರಿ.
ಹ ಮಾಡ್ ಮಾಡ ಆದಷ್ಟು ಮಾಡ್ಕೋರಿ ಮತ್ತತ್ ಕಲಿಯೋರ ಇದ್ರರು ಕಲಿಬೇಕಕ್ ನೋಡ್ ಅವಾಗೆಲ್ಲಾ ನಾವ್ ಕಲಿಬೇಕಂದ. ಕಲ್ಸಿಲ್ಲ ನಮಗೆ ಎಲ್ಲಾ ಹಿರಿಯರು ಈಗ ಕಲಿಬೇಕನ್ಸ್. ಅದ ಈಗ ನಮ್ಮನವ್ರು ಈ ಡಿಗ್ರಿ ಹಚ್ಚಾರ ಅವಾಗೆಲ್ಲ ಸಕೆಂಡ್ ಪಿ ಯು ಸಿ ಕಲ್ತ್ ಬಿಟ್ಬಿಟ್ಟಿದ್ದೇವಿ.
ಇನ್ನ ಇವಾಗಿರ ಹಚ್ಚಾರಲ್ರಿ ಒಬ್ಬೊಬ್ರ ಏನ್ ಮಾಡ್ತಿ ಬಿಡು ಮದುವಿ ಆಗ್ಯದ ಮಕ್ಳ ಆಗ್ಯವ ಅಂತ ಇರ್ತಾರೀ.
ಹ ಆದ್ರ ನಮ್ದ್ ಅದೃಷ್ಟ ಇನ್ನ್ ಮನ್ಯಾಗ ನಮ್ ಯಜಮಾನ್ರ ಹಚ್ಚ್ಯಾರ ಅಂದ್ರೆ ಇನ್ನ್ ಚಲೋ ನಮಕ್. ಕಲಿತೀನಿ ಅಂದ ಬಾಗ ಕಲಿ ಅಂತ ಹೇಳಾರ ಇಲ್ಲೇ ಬಂದ ಗಂಡನೂರಾಗ ಬಂದ ಕಲಿಕತ್ತೇವಿ ನಾವು.
ಅದೇ ಅಲ್ಲದಿಲ್ಲ ನಾವೇ ಮಕ್ಕಳು ಇದ್ನೋರ್ನು ನೀವ್ ಕರ್ಲಿಕ್ ನೀವು ಭೀ ಮನಸ್. ಸ್ಥಿತಿ ಮಾಡಿರಿ ಅವ್ರು. ಕಲ್ಸಕ್ ಅವರು ಯೋಚ್ನೆ ಮಾಡಾರ ಅಂದ್ರೆ ಅದೇ ದೊಡದ್ರೀ ಒಬ್ಬೊಬ್ರು ಕಲ್ಸ್ತೀನ ಅಂದ್ರ ಭೀ ಕಲ್ಯಕ್ ಹೋಗಂಗಿಲ್ಲ.
ಕಲಯಕ್ ಹೋಗಂಗಿಲ್ಲಿಲ್ಲ ನಮ್ಮ್ನೆಯವ್ರ ಏನ ಇಲ್ಲ ಏನ್ ಅನಂಗಿಲ್ಲ ನೀ ಏನ್ ಕಲತಿ. ಕಲಿ ಅಂತಾರ ಈ ಕಡೆ ಸೈಡ್. ಬ್ಯೂಟಿಷನ್ ಕೋರ್ಸ್ನು ಕಲ್ತೀನಿ ಈ ಕಡೆ ಡಿಗ್ರಿನೂ ಹಚ್ಚಿನಿ.
ಹ್ಮ್-
ಹಂಗೇನಿಲ್ಲಾ ಒದ ಒಬ್ಬೊಬ್ಬ್ರ ಮನ್ಯಾಗ ಏನ್ ಇಲ್ಲ ನಾವ್ ಏನ್ ಮಾಡ್ತೀವಿ ಅಕ್ಕ ಒಳ್ಳೇದ. ದಾರಿ ಇಡ್ಕೊಂಡು ಹೋದ್ರ ಅವರು ಯಾಕ ಹಡ್ಡೆ ಮಾಡ್ತಾರ ಹೇಳ.
ಮಾಡಲ್ ಮಾಡಲ್ರಿ ಕೆಲವ್ರಗ್ ಇವಾಗ ಯಾರು ಬ್ಯಾಡ ಅಂತರ ಯಾರು ಬ್ಯಾಡನಲ್ರಿ.
ಬೇಡ ನಂಗಗೆಲ್ಲ ಆದ್ರರು ಚಲೋ ಐತಿ ನಮಗನ್ನು ಒಂದ ಸ್ವಲ್ಪ ಸೋಷಿಯಲ್ ವರ್ಕರ್ ಮಾಡ್ತೇವಲ್ಲಾ.
ಹಾ ರೀ-
ಮತ್ ಚಲೋ ನಮ್ಗಾನ ಸಪೋರ್ಟಿವ್ ಮಾಡಿ ಇರ್ತಾರ ಮನ್ಯಾಗನು.
ಹಾ ತಿಳ್ಕೋರ್ ಬೇಕ್ರಿ ಇವವಾಗಿಂದು ದ ದಿಂದಾಗ ಜಾಸ್ತಿ ಅದೇ ಅದಾರಿ ತಿಳ್ಕೋದು.
ಈಗನ್ ಜನ್ರೇಷನ್ ಹಂಗ ಅದವಾ ಕೆಲವೊಬ್ರು. ಎಲ್ಲಿ ಯಾಕ ಕಲಸ್ತೀನಿ ಅಂತ ಹೇಳಿ ಲಗ್ನ ಮಾಡ್ಕೊಂಡಿರ್ತಾರ ಆದ್ರ ಕಲ್ಸದೆೇ ಇಲ್ಲ.
ಹಾ ಮಾಡ್ಕೋಕಿಂತ ಮೊದ್ ಒಂದ್ ಹೇತಾರ ಮಾಡ್ಕೊಂಡಂತಾರ ಒಂದ ಹೇಳ್ತಾರ ಅವ್ರು.
ಹೌದೌದು ಹಂಗ ಇರ್ತ.
ಹ ಅವ್ರಿಗೆ ಒಂದ ಏನೋ ನಾನ್ ತಂದ್ ಹಾಕ್ತನ್ ಬಿಡು ನಿನಗ್ ಅದಗ್ ಬೇಕದೆಲ್ಲಾ ಅಂತಿರ್ತಾರೀ.
ಅಂತಾರ ಅಂತಾರ ಹಂಗ ಅಂತಾರ ಅಂತ ಬಾಳ್ ಸಾಕಷ್ಟು ನೋಡವ್ ನಾವು.
ಹಾ ನಮ್ ಕಣ ಇದ್ರೆ ಹಾಗೆ ಅವ್ರೆ ಅದಕೇ ನ ಮನೆ ಕೇಳೋ್ ಭಿ ನಾವ ಯಾವಾಗ ಭ ಆಯತತಿ ಇನ್ನ ಸ್ವಲ್ಪ ಕಲ್ಲೆ ತನ. .
ಇಲ್ಲ ಇಲ್ಲ ನಾ ಹೇಳ್ತೇನ ಅಲ್ಲ ಮೊದ್ ನಿನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊ ಆಮೇಲೆ ಮುಂದ್ ಮದ್ವಿ ಮಾಡ್ಕೊ. ವಿಚಾರ ಮಾಡ ನೀನು.
ಹಾ- ಅದೇ ರೀ ಮನ್ನಿ ಅಕ್ಕಂದ್ ಒಡ್ಯಾರಲ್ರರಿ ಅದಕ್ ಮನ್ಯಾಗ ಹಿಂಗ ಅ ಅಂದ್ರ ಅಂದ್ರ ಭೀ ಅಂತೀನಿ ನಾ ಏನು. ಟೈಮ್ ಅದ ನಿಂದ್ರಿ ನಿಂದ್ರಿ ಅಂತ ಅಂತತ್ತ ಆದ್ರರು ಹ ಅಳ್ಯಾಗ ಇರ್ತಾರಲ್ರರಿ ಅವ್ರಿಗೆ. ಈ ಇಲ್ಲ ಬಾ ದಿನ ಹೋಗಬಾರ್ದು ಆರ್ ತರ ಅವ್ರದ್ದು ಯೋಚನೆ ಇರ್ತದ.
ಇಲ್ಲ ಹಳ್ಳಗರೋರ ಹಿರಿಯರ್. ಮೈಂಡ್ಸೆಟ್ಟೇ ಹಂಗಗೆ ಇದದು ಬಿಡ್ತದ ಆಯ್ತಾ ಇನ್ನ ಪಾಡ್ ಇವಾಗೆಲ್ಲ ಸ್ವಲ್ಪ ಜನ್ರೆಲ್ಲ. ಕಲ್ತಾರ ಹದ್ನೆಂಟ್ ಮುಗೀತಾ ಮೊದ್ಲು ಮಾಡಾಕ್ ನಿಂತತ್ ಬಿಡ್ತಾರ.
ಹಂಗಗೆ ಮಾಡ್ತಾರೀ ಇವಾಗ ನ ಮಮ್ಮಿ ಊರಾಗ ಎಷ್ಟ್ ಜನಕ್ ಹಂಗೆ ಮಾಡ್ಯಾರೀ ಇವಾಗನ ನಮ್ಗೆ ಬಿ. ಅನ್ನ ಇವಾಗ ಹೇಳ್ತಿರ್ತೆ ಅಂದ್ರ ಭೀ ಇವಾಗೆಲ್ಲ ಮನ ಹು ಹು ಕಲಿ ಕಲಿ ಅಂತ ಅಂದುಗೇಶಿ ಅಂತಾರ.
ಹೌದಾ ಹಗ ನೋಡಿದಿಲ್ ನಿಮ ಅಂದ್ರೆ ನಿಮ್ದ ಬಲ್ ಸಾಕಷ್ಟ್ ಆಗಿರ್ಬೇಕು. ಈ ಸಣ್ಣ ವಯಸ್ಸನ ಮದುವೆ ಆಗಿ ಮುಂದ್ ಎಷ್ಟು ಸಫರ್ ಆಗಿರ್ತಾರ ಅಂತ ಹೇಳಿ ಅನುಭವಿಸಿ. ಹತಿತಾರ ಅವ್ರೇ ಹೆಣ್ಮಕ್ಳು. ಈ ನಮ್ಗೆಳಳ್ತರಾಗಿರ್ಬೋದು ಕೆಲೊಬ್ರಿಗೆ ಯೆಲ್ಲ ಸಿಚುವೇಶನ್ ಗಳು ಬಂದ್ ಬಿಟ್ಟಿರ್ತಾವ್.
ಹೌದ್ರೀ ಮದ್ ಆಗಿರ್ತ ಸ್ಣ ವಯಸ್ಸನಾಗ ಆಯ್ತ ಹುಡ್ಗರ್ನು ಆ ಹುಡುಗರನ್ನು ಬಾಳ್ ಸಣ್ಣೋರ್ ಇರ್ತಾರ ಅವ್ರ ಏನ್ ಬಾ ದೊಡ್ಡ. ಅವ್ರಗ್ ಬಿ ತಿಳಲ್ಲ ಇವ್ರಗ್ ಬಿ ತಿಳಲ್ಲ ಒಂದ್ ಜಗಡ್ ಆಡ್ಕೋತು ಇಲ್ಲ ಏನ್ರ್ ಒಂದು ಮಾಡ್ಕ. ಕೊತ ಜೀವನಾನೇ ಚಲೋಲ್ಲ ಬಂದ್ ಮನೆ ಕೂಡೋದು ಮ. ನಾಲ್ಕು ದಿನ ಅವೇ ಅವ್ರ ಅವ್ರರು ಮಾ. ಇವ್ರು ಕೇಳಲಗಾರ ಇವ್ರರು ಮಾತ್ ಅವರು ಕೇಳಲಾಗರ ಹೊಂದಾಣಿಕೆ ಇರಲಾರದೆ ಸುಮ್ಮ. ಸುಮ್ನೆ ಬಿಟ್ಟ ಬಿಡಾದ್ ಮಾಡ್ತಾರ.
ಅಷ್ಟು ಬುದ್ಧಿ ಬೆಳವಣಿಗೆನು ಇರಂಗಿಲ್ಲ ಅವ್ರು. ಒಂದ್ ಸಣ್ಣ ಹುಡುಗಿರ್ತಾರ ಅವ್ರಾಗ ಇನ್ನೊ್ ಸಣ್ಣ ಹುಡುಗ. ಹುಡುಗರಾಗಿ ಮಕ್ಳು ಮಾಡ್ಕೊಂಡ್ ಬಿಡ್ತಾರ ಅವವಾಗಿನ ಕಾಲ ಈಗೆಲ್ಲ. ಸ್ವಲ್ಪ ಕಡಿಮೆ ಆಗಾದ್ ಈಗ ಒಂದ್ ಐವತ್ ಪರ್ಸೆಂಟ್ ಕಡಿಮೆ ಆಗಾದ್ ಮೊದ್ಲೆಲ್ಲಾ. ನಮ್ದ್ ಹೈದರಾಬಾದ್ ಕರ್ನಾಟಕದಾಗ ಹಂಗೇ ಇತ್ತು.
ಹೌದ್ರಿ.
ಹಂಗ ಇತ್ ಹೈದರಾಬಾದ್ ನಿಮ್ದು ಹೈದರಾಬ್ ಕರ್ನಾಟಕ ನೆ ಬರಬಹುದು.
ಹಾ ಹೈದ್ರಾಬಾದ್ ಕರ್ನಾಟಕನೇ.
ನಮ್ ಕಲ್ಯಾಣ ಕರ್ನಾಟಕದಾಗ ಹಂಗೆ ಅದ.
ಹಂಗೆ ಅದ ನೋಡ್ರಿ ಅದ ಎಲ್ಲಾ ಏನು ಇವಾಗ ಎಲ್ಲಾ ಅಂದ್ರ. ಮೊದ್ಲಿನ ಕಿಂತ ಸ್ವಲ್ಪ ಕಮ್ಮಿ ಆಗ್ಯದ ಇನ್ನೊ ಸ್ವಲ್ಪುಧ್ರಾಸ್ಬೇಕು ನಮ್ಮ್ ಮಂದಿ.
ಸುಗ್ರಸ್ಬೇಕ ಆದ್ರ ನ ಹಿಂದುಳಿದ ಏರಿಯಾಗಳ ಅಂತಾನೇ ಮೆನ್ಷನ್ ಆಗಿಬಿಟ್ಟದ.
ಆಗ್ಬಿಟ್ಟದ್ರಿ.
ಆಗ್ಬಿಟ್ಟಿದ ಅದನ್ನ ನಾವವು ದೂರ್ ಮಾಡಬೇಕಾಗ್ಯಾಡ. ಎಲ್ಲಾ ಜನರು ಸೇರಿ ನಾವ್ ಎಲ್ಲರ ಕೈಗೂಡಸುದ್ರೆ ಆಗತ್ತದ ಇಲ್ಲಾಂದ್ರೆ ಆಗಂಗಿಲ್ಲ.
ಹೌದ್ರಿ ಒಬ್ಬರ ಹತ್ರ ಅದೇ ಯೋಚನೆ ಬರ್ಬಾರಡ್ರಿ ಎಲ್ಲರ ಹತ್ರ ಬಂದಾಗ ಅದು ಏನೋ ಒಂದ್ ಮಾಡಕ್ ಆಗ್ತದ್ರಿ.
ಹ್ಮ್ ಹ್ಮ್ ಆದ್ರನ್ನ. ಪ್ರಯತ್ನ ಪಟ್ರನ ಈ ನಮ್ ಹೈದ್ರಾಬಾದ್ ಕರ್ನಾಟಕ ಒಂದ್ ಚೇಂಜ್ ಆಗಲ್ಲಗ್ಯದ ಒಟ್ಟೆ.
ಹಾ. ಹಿಂದಿನ್ ಹಿರಿಯಾರ್ದ ಅಂತ ಜಲ್ದಿ ಅವ್ರು ಒಪ್ಕೊಳಂಗ ಇಲ್ರಿ ಅವ್ರು ಮಾಡಿದ್ದೆ ಸರಿ ಅಂತಿರ್ತಾರ. ಕೆಲವೊಂದು ಕೆಲೊಬ್ರು ಕೇಳಂಗಿಲ್ಲ.
ಯ ನಮ್ಕಿಂತ ಬಾಳ್ ದೊಡ್ ಬರ್ರಿ ಏನ್ ನೀವು ನಮ್ಗೆ ತಿಳಿಸಸ್ತೀರಿ ಏನಂತ ಅಂದ್ ಬಿಡ್ತಾರ ಹಿರಿಯರಿ.
ಹ ನಾವ್ ಏನ್ ಮೂರ್ ಅಕ್ಷರ ಕಲ್ತಿದನನ್ ಏನ್ ಗೊತ್ತಿರ್ತದ ನಿನಗ ನಾವ್ ಎಲ್ಲ ಅನುಭವ ಅದ ನಮ್ ಜೀವನ್ದಾಗ ಅಂತ.. ಇರ್ತಾರೆ ಅವ್ರು.
ಹೌದು ಅಂತ ಮಾತುಗಳು ಬಾಳ ಈಗ ಅದ್ರನು ಒಂದೊಂದ್ ಸತಿ ಅವ್ರ ಮಾತುಗಳನು ಸತ. ಸತ್ಯ ಇರುತ್ತ ಯಾಕ ಅವ್ರಿಗೆಲ್ಲ ಮಾತಾಡಿರ್ತಾರ. ಪರಿಸ್ಥಿತಿಗೆ ತಕ್ಕ ಹೋಂದ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೆ.
ಅಂದ್ರ ಅನುಭವ್ ಇರಲ್ಲ್ರ ಕೆಲವೊಂದ್ ವಿಷಯದಾಗ ಹೇಳ್ಯಾಕ್ ಎಲ್ಲ. ದಾಗ ಬಿ ಅವ್ರು ಹೇಳಿದ ಅಂದ್ರೆ ಕೆಲವೊಂದ ಇದ ಆಗಂಗ ಬಿಡಲ್ಲ.
ಹೌದ ಹಂಗ ಆಗ್ತದ. ಹಂಗೆ ಅದ ಆದ್ರ. ಮುಂದೆ ನೋಡ್ಕೊಂಡು ಮಾಡ್ಕೊಂಡು ಅವ್ರಗ್ ತಿಳ್ಸು ಪ್ರಯತ್ನ ಮಾಡಿ. ಒಪ್ಪಿಸಬೇಕ ಆಗುತೆ ಹಿರಿಯರು ಏನೇ ಇದ್ರುನು ಅಂತಸಿ. ಸಿಚಿವೇಶನ್ ಇತ್ತ ಅಂದ್ರನ ಕೆಲೊಬ್ರು ದುಡುಕಿನ ನಿರ್ದ.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
ಕೆಲೊಬ್ರು ದುಡುಕಿ ನಿರ್ಧಾರ ತಗೊಂಡ್ ಬಿಡ್ತಾರ.
ಹಾ.
ಹಂಗಾತು ಮತ್ತೇನಿಲ್ಲ ಮತ್ತ. ಹೇಳ್ಬೇಕು ಏನು ಅಡುಗೆ ಏನ ಮಾಡ್ರಿ ಸ್ಪೆಷಲ್ ಆಗಿ.
ಇವತ್ ನೋಡ್ರಿ ದೋಸ ಮಾಡಿವಿ ಒಂದ್ ಸ್ವಲ್ಪ ಚಟ್ನಿ ಮಾಡಿವಿ.
ಹಾ ಮುಂಜಾನೆ ಮಾಡಿದ್ರ ಏನ್.
ಇಲ್ರಿ ಇವಾಗಷ್ಟೇ ಮಾಡಿವಿ ಮಾಡೇ ಕುಂತೀವಿ ಇನಾ ಇಗೆ.
ಹ್ಮ್ ಹ ಆ ಸಂಜಿಕೆ ಮಾಡ್ರಿ ಮುಂಜಾನೇ ಏನ್ ಮಾಡಿಲ್ಲಲ್ಲ.
ಹ್ಮ ಮುಂಜಾನೆ ದೋಶ ಮಾಡಿಲ್ರಿ ಇವಾಗ ದೋಶ ಮಾಡಿ ಮುಂಜಾನೆ ಬೇರೆ ಮಾಡಿತಿದ್ರರಿ ನಾಷ್ಟ ಅದು.
ಹ ಇಲ್ಲ ಕೆಲವಬ್ರು. ದೋಸೆ ಮಾಡ ದಿವ್ಸ ಮಕ್ಳ ಇದ್ರಂದ ಮನ್ಯಗ ಸಂಜಿತನ ಅದನ್ನೇ.
ಹ್ಮ ಅದನ್ನ ರೀ.
ಚಂದನ್ ಅದನ್ನೇ ದೋಷೆ ಹಾಕೊಡದೇ ಕೊಡೋದು ಅದ ಕೆಲ್ಸಾನೇ ಬಾಳ ಆಗ್ಬಿಡ್ತ ಚಂದನ್ ಒಲಿ ಮುಂದ್ ಕೂತಂಗಿ ಹಾಕೋದು.
ಹಂಗೆ ಆತರೀ ಮುಂಜಾನೆ ಮಧ್ಯಾನ ಸಂಜೆಗ ಅದೇ ದೋಸ ಕೊೂಡದು ಮುಂಜಾನೆ ದೋಷಾ ಮಧ್ಯಾನ. ಪಡ್ಡ ಸಂಜೆಗೆ ಉತ್ತಪ್ಪ.
ಹ ಉತ್ತಪ್ಪ ಮೂರ್ ತರ ಮೂರ್ ತರ ಮಾಡ್ಕೋತ. ಕುತ ಬಿಡೋದುದನ್ನ ನಮ್ಮ ಹಂಗೆ.
ಅಷ್ಟೇ ಆಗ್ಬ ಬಿಡ್ತರಿ ಅದು.
ಹೌದೌದು. ಮತ್ತವ ಮತ್ತೇನು ರೊಟ್ಟಿ ಪಿಟ್ಟಿ ಬರ್ತಾವ ಇಲ್ ನಿಮಗ.
ಮಾಡ್ತವ್ರಿ ರೊಟ್ಟಿ ಅಂದ್ರ ನಮ್ಮ ಮಮ್ಮಿ ಆಟ ಚೆಂದ್ ಮಾಡಲ್ಲ ಅಂದ್ರಗ ಸ್ವಲ್ಪ ಮಟ್ಟಿಗೆ ಮಾಡ್ತವ್ರಿ.
ಕಲಿಬೇಕು ಯಾಕತ್ ಕೇಳ ಯಾಕ ಈ ಮಾತ್ ಕೆಳಕತ್ತೆನ್ ಅಂದ್ರ. ನಾವ್ ಎಲ್ಲಾ ಇಷ್ಟು ಸಣ್ಣ ವಯಸ್ಸನ್ಯಾಗ ರೊಟ್ಟಿನ ಮಾಡಿಲ್ಲ ನಮ್ ಕೆಲ್ಸಕ್ಕನು ಹಚ್ಚಿದ್ದಿಲ್ಲ ಅವಾಗ. ಈಗಿನ ಹುಡುಗಿಯರೆಲ್ಲಾ ಫಾಸ್ಟ್. ಸ್ಟಡಿಗ ಇದ್ರಾಗೂ ಫಾಸ್ಟ್ ಎಜುಕೇಶನ್ದಾಗನು ಫಾಸ್ಟ್ ಈಗ.
ಹ್ಮ್.
ಎಲ್ಲಾದಾರಗ ನಮ್ಮ್ ಮಗಳು ನೋಡಿ ಇಷ್ಟ್ ಸಣ್ಣ ಕದಳಂದ್ರ ಎಲ್ಲ ಅಡುಗೆ ಮಾಡ್ತಾಳ್ಣಲ್ಲ ಅಷ್ಟ ವಯಸ್ಸ ನ ಕಸ ಹುಡಗಾಕ್ ಬಂದಿದ್ದಿಲ್ಲ ನಮ್ಗ.
ಹ ಹಂಗೇನ್ ಇಲ್ರರಿ ನಾವ್ ಬಿ ಎಲ್ಲಾ ಕೆಲ್ಸ ಅಡಗ ಗಿಡಗಿ ಮಾಡ್ತಿವಿ ಅಂದ. ರೊಟ್ಟಿಗೂ ಮಾಡ್ತಿವಿ ಅಂದ್ರೆ ನಮ್ಮ್ ಮಮ್ಮಿ ಅಷ್ಟ್ ಚಂದ್ ಬರಂಗಿಲ್ ರೀ.
ಹೌದಾ ಎಲ್ಲ ಮಾಡದೇ ಹಂಗೆ ಓದಕೋತ ಮಾಡ್ಕೋತ ಮಾಡೋದೇ ಮತ್ತ್ ಅವರೀಗೆ ಒಂದಸಲ್ ತೈದೇರಿಗಿ ನಾವು ಕೆ ಬಿಡಿಸಲಿಲ್ಲ ಅಂದ್ರೆ ಹೆಂಗ್.
ಯಾರ್ ಬಿಡ್ಸತ್ತಾರ ಹಾ ಅದಿಕ್ ಅದಕ್ಕಂತೆ ಮಾಡ್ತವ್ರಿ ಅವಾಗ ಅವಾಗ.
ಹಾ ಸರಿತು ಅಮ್ಮ ಮತ್ ಹಚ್ ಹಚ್ ಮಾತಾಡು
ಹಾ ಹಸ್ತೇನ್ ರೀ